ಹಾ
ಹಾ ಲಲಿತಾ ಊಟ ಆಯ್ತಾ
ಎಲ್ಲ ಹಾ ಹಾಗ್ಯದಕ್ಕ ಹಾ ಹಾಗ್ಯಾದ್ ನಿಮ್ದು
ನ ನೋಡ ಹಾಗೆ ಮಲ್ಕೊಕ ಹ ಹಲೋ
ಹ ಎಲ್ ಮನ್ಗದೇ ಏನ್ ಮಳ ಮಳಗದ
ಮನ್ ಆಾಗಿದ್ದೀನಿವ ಬಾಳೆ ಮ್ಯಾಗ ಹೋಗಲ್ಲ ನೀವು
ನಾ್ ಮನೆಾಗ್ದವು
ಹಞ ಹಾಂ ಮಗಳು ಮಕ್ಕಂಡಳ
ಹಾ ಮಕ್ಕೊಂಡ
ಒಗರು ಮಕ್ಕೊಂಡುವ ನನ್ನು ಜಲ್ಲಿಮ ಆಯಕ ತಗ ಮೊರ ಮಕ್ಕಂದ
ಎಲ್ಲಿ ನ ಮಕ್ಕೊಂಡ್ರ ಅಲ್ಲಿ ಇಗತ್ತು
ಪುಟ್ಟ ಮಕ್ಕಳಲ್ಲಿ ಅವರು
ಹಾ
ನಿಂದೆ ವೇಶ ಹೂಡ ಆಕಡಂದ ಆಕಡಂದ ಕಳ್ ಚೂಟಿ ವಂದ ಇಡ್ಗಂ
ಮಾತಕ್ಕೆ ದಡ್ಡ ಇಲ್ಲಾ, ಅಂದ್ರೆ, ನಂಧ್ರಾಲೆ, ಇರುತ್ತಾಳೆ, ಅಲ್ಲಿ, ಅಕ್ಕಿ, ದೊಡ್ಡಕ್ಕಿ ...
ಹ್ಮ, ಈಗ ದೊಡ್ಡಕ್ಕಿನ! ಈಗ ದೊಡ್ಡಕ್ಕಿ ಸ್ಕೂಲಿಗ್ ಹೋಗಕೆ ಅಲ್ಲಿಗ್ ಹೋಗಕೆ .. .... ಗಾಯನ .... ನೀನು ..
ಸ್ಕೂಲಗ್, ಹೋಗಕೆನೆ, ಅಲ್ಲಿಗೆ ಹೋಗ್ಯಲೂ .. ಬೆಂಗಳೂರಿಗೆ? ... ಹಾ, ಬೇಡಕೂ, ಓಗುಯನೂರಿ. ....
ಅದಕ್ಕೆ, ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಈಗು ...
ಹ್ಮ್ ... ಸ್ಟಾರ್ಟ್, ಆಗ್ಯದ, ಈಗ ಬರದನ ಬಾ ಅಪ್ಪಟಪಗ್ ಬರ್ತಾನ ಆ ಕಡೆ ಬಾ ಅಂದ್ರೆ ಇಲ್ಲ ಮಾಮನ್ ಕಾರಿಗೆ, ಬರ್ತೀನಿ ಅಂತಲೇ ಅವಳು ....
ಹ, ಹಾ, ಹಾ. ....
ಅದೇ ...
ನಿಮ್, ಊರರು ನ್ ಊರಿಗ್ ಏನ್ ಕೊಟಾರ ಇಲ್ಲಿ? ..
ನಿಮ್ಮು, ನಮ್ಮೂರ ಅವ್ರಾ ... ಅಲ್ಲೇನ್, ಪಾಂಡ .. ನಾವಿಯೇನು, ನಿಮ್ ಊರಿಗೆ ಕೊಡಕ್? .. ಎಲ್ಲ, ಐತೆಲ್ಲಿ ತಾಂಡ? ...
ಮತ್ತು ತಾಡ ಇಲ್ಲ ಏನು ನಮ್ಮೂರುಗ ಏ ನಮೂರಾಗ ಎಷ್ಟು ಮಂದಿ ಆಧಾರ್ ...
ನಿಮ್, ಊರು .... ಫ್ರೀ, ಅಧಾರ ...
ಈ ನಿನ್ ಎಷ್ಟ ದಿನ ಗೊತ್ತಿಲ್ಲ? .. ಹು, ಇನ್ನೇನು ... ಅವರಿಗೆ, ನಮಗೆ ಒಂದು ಅರ್ಧ ಕಿಲೋಮೀಟರ್, ಅದಷ್ಟೇ .. ಎಷ್ಟ್, ಜನ, ಆದರು, ಮತ್ತೆ, ನಾನು .. ಎಂ, ಜಿ ಹುಡುಗಿ ಅಯ್ಯೋ ಮೂಡುಮೂಡುತಂಡಾ, ಅದ ನಮ್ಮ್, ಆರ್ ಎಂ ಜಿ ಹುಡುಗಿಯರ ನಾಕ್ ಮಂದಿ ಆರು ಎಂ ಜಿ, ತಂಡದವರೇ? ., ಪಿ. ಜಿ, ಒಂದು ಏಳಂಟು ಮಂದಿದ್ದರು? ....
ನಾ, ಇದೇ ಫಸ್ಟ್ ಕೇಳಿದ್ದೆ? ..
ಅದನ್ನ, ಡಿವೈಡ್ ಮಾಡಿಲ್ಲ, ತಾಂಡ ಅಂತ ಡಿವೈಡ್ ಮಾಡಿ. ತಗೊಂಡಿದ್ದಿಲ್ಲ, ತಕೋವಾಗು? ...
ಹಾ, ಹಾ, ಹಾ ....
ತಕೊಂಡು ಬಿಟ್ಯಲ್ಲೊ ..
ಹ್ಮ್ ...
ಅಧಿಕೆಕೇಳಿದೆ ..
ಅದಕೂ .. ಹೆಸರು, ಐತೆೇನೂ ಮುದ್ನೂರ್ಕಿ ತಾಂಡ ಅಂತ? ...
ಹ್ಮ್, ಹೆಸರು? ... ಅವ್ರೇನೋ, ಮೂರಾಗ ಹೆಂಡತಿತರ, ಆಧಾರ .. ನಮ್ಮೂರ, ತಂಡ, ಇದ್ದಿದ್ದು ಕೇಳಿಲ್ಲ ಅನ್ನಿ? ....
ಈ ಕಡೆ ಯಾರಗ್ ಕೊಟ್ಟಿಲ್ಲವ ನಮ್ಮ
ಮಳೆ ಮಳೆಯೆಲ್ಲ ಬೇಷೆಗೆದ ಆರ ಲಲಿತಾ
ಈಗ ನಿನ್ನೆ ಆಯ್ತ ಇವತ್ತಿಲ್ಲ ಮಳಿ
ಅದೇ ನಿನ್ನೆನೆ ನಮ್ಮೂರಾಗತ್ರು ದಸ್ಮಹಂದು ಈ ಊರದು ನಡು ಒಂದ್ ಹಳ್ಳದ ತುಂಬಿ ಎಲ್ಲಾ ಹರ್ಕೊಂಡ್ ಹೋಗ್ಬಿಟ್ಟಂದ್ ನೋಡ
ದಾಸಿಮಯ ಊರಂದ್ರೆ ಅದ ಯಾವ್ದದು ನಿಮ್ಮೂ
ದಾಸಮೇನ್ ದೇವಸ್ಥಾನ. ತನಾಅದ.
ಹ
ಅದು ಮುದ್ರ್ ಬಿ ಮುದ್ನೂರ್ ಕೆ ಅಂತ ಯಾಕ ಹೆಸರ ಇಟ್ಟರ್ ಗೊತ್ತನ. ಇ ಸದ್ದ ಮುದನೂರ್ ಕೆ ಹೆಚ್ಚೂರ ಮುದ್ನೂರ್ ಬಿ ಹೆಚ್ಚೂರ ಯಾಕಂದ್ರೆ ಎರಡು ಊರ್ ನಡು ನಡಬರ್ಕ್ ಒಂದೇ ಹಳ್ಳ ಬಂದದ. ಸಣ್ಣದು.
ಹಾ
ದೊಡ್ಡ ಮಳೆ ಆಯ್ತುಂದ್ರೆ ಹಚ್ಚೂರವ್ರು ಹಚ್ಚೂರಾಗೆ ಇಚ್ಚೂರವ್ರು ಇಚ್ಚೂರಾಗೆ. ಅದಕ್ಕೆ ಹಳ್ಳ ಬಂದು ಅವಾಗಿನ ಕಾಲದ ಬಾಳ ಬರ್ತಿತ್ತ ಅಂತ ಅದ್ರಗೋಸ್ಕರ ಮುದ್ನೂರ್ ಬಿ ಮುದ್ನೂರ್ ಕೇ ಅದನ್ ಆ ಕಡೆ ಡಿವೈಡ್ ಮಾಡ್ಯಾರ ಇದನ್ ಈ ಕಡೆ ಡಿವೈಡ್ ಮಾಡ್ಯಾರ ಅದ್ಕ ಹೆಂಗಗೆ ಯಾಡ್ ಊರ ಆಗ್ಯಾವ ಅವ.
ಅಂದ್ರ ಹಳ್ಳ ಎಲ್ಲಿ ಈಗ ಮೇನ್ ರೋಡಿಗೆ ಐತೆಲ್ಲ ಕೆಂಬಾವಿ ರೋಡಿಗೆ - ಅಲ್ಲಿಂದ ಆ ಹ
ಅಲ್ಲಿ ಈಗ ಆಚಿ ಊರಿಗ್ ಹೋಗಕ್ ನಮ್ ಊರಾಗ ಈಸದ್ದ ಇಲ್ ಪಂಚಾಯತಿಲಿಂತ್ರ ಆ ಕಡೆ ಒಳಗ ಹೊಕ್ಕಿವಿ ನಾವು. ಹ ನಮ್ಮ್ ನಮ್ಮ ಊರಾಗ ಮೊದ್ನೂರ್. ಅಕ ದೊಡ್ಡದದು ಈ ಕಡೆ ಅದ್ ಎಲ್ಲಾ ಇದ ರೋಡ್ ಇಲ್ ಇದ್ರ ಇ ಇದಕ್ ಬರ್ತಿರಿ ಇಲ್ ಬಸ್ ಸ್ಟಾಂಡ್-
ಹಾ ಹಾ
ಎಲ್ಲಿ ಹತ್ರ ಮುಂದು ಪಂಚಾಯತಿ ತನ ಎಲ್ಲ ಇಚ್ಚೂರೋದು ಮೊದ್ನೂರ ಕೆ ಅದು ಆಗಿಂದ. ಲ್ಲಿ ಕಟಿಪುರ್ ದೇವಸ್ಥಾನ ಅಂತೇಳಿ ಒಂದ ದೇವಸ್ಥಾನ ಅದ ಅದ್ರ ಹಿಂದ ಹಳ್ಳ ಅದ. ಆ ಕಡೆಲಿಂತ್ರ ಅಚ್ಚಿ ಊರದು. ಮುದ್ನೂರ್ ಬಿ ಅದು ಅದು ಮುದ್ನೂರ್ ಬಿ ಯಾಕ ಮಾಡ್ಯಾರ ಅಂದ್ರ ಅದು ಹಳ್ಳ ಆಚಿ ಊರವರ ಹಚ್ಚಿಕಡೆ ಮಾಡ್ಯಾರ ಇಚ್ಚಿ ಊರವರ ಇಚಿ ಕಡೆ ಮಾಡ್ಯಾರ ಅದ್ರಗೋಸ್ಕರ ಎರಡೂರು ಡಿವೈಡ್ - ಮಾಡ್ಯಾರ ಒಂದ ಹಳ್ಳ ಸಲ ಅಂತ
ಹ್ಮ ಹಾ ಹ್ಮ ಹ್ಮ
ಹಂಗ ಆಗೇದ ಅದ ಈಗ ನೋಡ್ ಮತ್ ನಿನ್ನೆ ನಮ್ಮ ಊರಾಗ. ನಮ್ಮ್ಊರಗ ಸಂತಿ ಅಂದ್ರ ಸಂತಿ ನಿನ್ನೆ ಎಲ್ಲಾ ಹರಕೊಂಡ್ ಹೋಗಂಗ ಆ ನಮಿ ಹೊಡದ ಸ್ಟಾರ್ಟ್ ಆಗದ ಒಂದ ಎರಡ ಸ್ಟಾರ್ಟ್ ಆಗಿ ಏಳರ್ ತನ ಇರ್ತಾವ ಸಂತಿ. ಅವಾಗ ಮಳೆ ಬಂದ್ಬಿಟ್ಟು ದ ಈಗ ಆ ಊರವ್ರ ಸಂತಿಗಿ ನಮ್ಮ ಊರಿಗೆ ಬರ್ಬೇಕಲ್ಲ. ಹಾ ನಿನ್ನೆ ನೋಡು. ಕೆನಲ್ ಮ್ಯಾಗ ರೋಡ್ ಮತ್ತೊಂದು ಆಕಡೆ ಮೇನ್ ರೋಡಿಗೆ ಹಾಸಿ ಬಂದಾರ ಇಲ್ಲಿ ಊರಾಗ ಹಾಸಿ ಬಂದಿಲ್ಲ ಮಳೆ ಹಾಂಗ ಹೊಡೆದದ ಮತ್ತ. ಅಷ್ಟ ಆದ್ರೂ ಅಂತ ಮಳೆಗೆನಾ. ಸುರಪುರ್ದಾಗ ಆಗಿದೆ ಮಳಿ
ಹ ಸುರಪುರ್ದಾಗ ಇದ್ದೀವಿ ಕವಿತಾ ಸ್ಟೇಟಸ್ ಇಟ್ಟಿದಲಲ್ ನಿನ್ ಇಟ್ಟಿದ ನಿನ್ನೇದಾ ಎನ್ ಇವತ್ತಿಂದ ಅ ಗೊತ್ತ.
ಏ ನೆನೆದದು ಇವತ್ತು ತಲ್ಲಿ ಆಗಿರ್ಲಕ್ಕಿಲ್ಲ
ಅದನ್ನು ಎಲ್ಲ ಸಂತಿ ಎಲ್ಲಾ ಹರ್ಕೊಂಡ್ ಹೋಗಿದ್ದ ಎಲ್ಲ
ಹಾ ನಿನ್ನೆ ಬಾ ಕಡೆ ಆಗದ್ ಮಳೆ
ಹ್ಮ್
ಭಾ ಕಡೆ ಆಗ್ಯದ
ನಾ ಅನ್ಕೊಂಡೆ ಈಗ ಮೇನ್ ರೋಡಿಗೆ ಹೋಗ್ತಿೀವಲ್ಲಾ ಮೇನ್ ರೋಡ್ಲಸ ಈ ಕಡೆ ಈ ಕೆಳದ್ ಒಂದ್ ಊರ್ ಮನೆಗಳದಾವಲ್ಲ ಅದು ಮುದ್ದ
ಇಲ್ಲ ಇಲ್ಲ ಇಲ್ಲ ಇಲ್ಲ ಫುಲ್ ಕಡಿಯ ಎಲ್ಲ ಊರಾಗಿದನ್ ಬಿಟ್ಟು ಮತ್ತೆ ತಕೊಂಡ ನ ಮೂರ್ ದಾಟೆ ಹಿಂದ್ ಅದದ ದೇವಸ್ಥಾನದದಲ್ಲಿ ಒಂದು ಪಂಚಾಯತಿ ಹಿಂದ ಅಲ್ಲಿ ಅದದು ನಮ್ಮ ಊರಿಗೆ ಒಂದ ದಿನ ಅರ ವಾಹ್
ಅದು ಎಲ್ ಐ ಸಿ ಕ್ಯಾಂಪ್ ಇತ್ತಲ್ಲ ಅವಾಗ ಬರ್ಬೇಕ ಅಂದಕೊಂಡೆ ಸವಿತಾ ಮೇಡಮ್ ಬರ್ಬೇಡ ಅಂದ್ರು ಬಿಟ್ಟೆ ಅದನ್ನ ನೋಡ್ಬೇಕ ಅನ್ಕೊಂಡಿ
ಇ ನೀನ್ ಕರೆ ಅಂದ್ರ
ಎಲ್ಲಕಿ ಬೇಡ ಅಂದ್ಲೂ ದೂರ ಆಗತ್ತ ಬೇಡ ಅಂದ್ಲೂ ಬಿಟ್ಟೆ
ನೀನು ದೂರ ಆತಿತ್ತಲಾ
ಹ್ಮ ಅಂತ
ಹೌದು
ದೂರ ಆಗ್ತಿತ್ತು ಎ್ಯಾಡ ಎಲ್ಲಿ ಬರೋದು ಮತ್ ಈಗ ಬೆಳಗ್ಗೆ ಜಲ್ದಿ ಬರ್ಬೇಕು ಮತ್ ಸಾಯಂಕಾಲ ಬರಾಗ ಲೇಟ್ ಆಗತ್ತ ಗಾಡಿಗಳು ಸಿಗ್ಲಿಲ್ಲ ಅಂದ್ರೆ ಲೇಟ್ ಆಗುತ್ತ ಅನ್ಬೇಕಿ ಅವಾಗ ನಾ ಸ್ಕೂಟಿ ತಗೊಂಡಿರ್ಲಿಲ್ಲ ಅಲ್ಲ ಹ್ಮ
ಹೌದು ಇದೆ ಲಲಿತ್ ತಾ ನಮ್ ಹೆ ಟು ಮತ್ತುತ್ತ ಅವು ಯಾವ್ಯಾವವು ನಂಬರ್ ಬೇರೆ ಊರಾಗಿದ್ದು ತೊಗೊಂಡಿರ ಅವವು ಡಿಲೀಟ್ ಇಕೊಳ್ರ ಅಂತೆ ಫೋನ್ ಹಚ್ಚಿದ್ರ ನೋಡಿ
ಹಾ ಅಂತೆ
ಈಗ ಪ್ಲಾಟ್ ಬೌಂಡ್ರಿನ ಮಾಡೇವಲ್ ಹೆಂಗ್ರೀ ಅಂದೆ ಇಲ್ಲ ಯಾಕ ಕಮ್ಮಿ ಆದ್ರ ಆಗೋಲಕ್ರೀ ಹೊಲಾ ಮೊದಲ ಅವಕ್ಕರ್ ಕೊಟ್ರಿ ಅಂತ ತೊಗೊಳಕ ಹೋಗಬೇಡಂದ್ ಮತ್ತತ್ ನೋಡಿಲ್ ಡೆಲಟ್ ಪ ಅವರ್ ಐಡಿಿಯ ಅತ್ತ ಕಿರಣ್ ಸರ್ ಎಲ್ಲಾರ ಹೆಂಗ ಆಕ್ಯಾರ
ಹಾ ಎಂಗ ಎಲ್ರುೂ ಆಕ ಎಳ್ತದವ್ರಗ್ ಹಾಕ್ಯಾರಲ್ಲ
ನಾ ಅದಕ್ಕೆ ಅವೆಲ್ಲ ಈಗ ಡಿಲೀಟ್ ಮಾಡಿಸ್ಬಿಡ್ರಕ್ಕ ಸುಮ್ಮ್ನೆ ಬೇಡ ಇಲ್ಲಾರರು ಅಂದ್ರೆ ಅವ್ರಿಗೆ ಕನ್ಸರ್ಟ್ ಫಾರ್ಮಿಗೆ ಸಿಗ್ನೇಚರ್ ಮಾಡೋಕೆ ಸಿಗಲ್ಲಲ್ಲ ಅವ್ರು ನಾವ್ ಒಬ್ಬ್ರ್ದ ತೊಗೊಂಡವಿ ಇನ್ ತೊರದು ಅದಕ್ಕೆ ಅದಂದು ಇಲ್ಲಿಟ ಕೊಟ್ಟ ಟಾವ್ರದ ಮೂರು ಎಕರೆ ಇತ್ತು ಡಿಲೀಟ್ ಕೊಟ್ಟ ಅದ ಹೇಳಿದ್ಲ್ಲ ಅವ ಗುಲ್ಬರ್ಗದಾಗಿ ಇರ್ತಾರಂತೆ ಹೇಳಿ
ನಮ್ದು ಒಬ್ರು ಅದಾರ ಒಬ್ರುೂ ಗುಲ್ಬರ್ಗದಾಗ ಅದಾರ ಇನ್ನು ಇಬ್ರು ಗುಲ್ಬರ್ಗದಾಗ ಅದಾರ
ನಾ ಅಂತದ್ದ ಇವ ಡಿಲೀಟಿಗೆ ಕೊಟ್ಬಿಟ್ಟೆವ ಬರಲ್ಲಾರ್ದ ತೊಗೊಂಡು ಏನು ಮಾಡ್ಬೇಕ್ಯ
ಮತ್ ಪ್ಲಾಟ್ ಬೊಂಡ್ರರು ಎಂಟು ಎಕರೆ ಐತಲ್ಲ ಅವಡ್ದು ಏನ್ ಮಾಡುದು
ನಾನು ಈಗ ನಾ ಪ್ಲಾಟ್ ಬೊಂಡ್ರಿ ನಂದು ಮುಗಸ ಬಂದಿದ್ರು ಅದನ್ನ ಈ ಡಿಲೀಟ್ ಆತ ನೋಡ ಮತ್ತ ಏನ್ ಮಾಡೋಬೇಕು
ಈಗ ಎಂಟು ಎಂಟು ಅದೊಂದು ಹನ್ನೊಂದು ಎಂಟು ಎಕರೆ ಒಬ್ರದ್ದ ಐತಿ ಹನ್ನೊಂದು ಎಕರೆ ಒಬ್ರದ ಐತಿ
ಅವ್ರ ಕನ್ಫರ್ಮ್ ಮಾಡ್ಕೊ ಹಿಂಗ್ರೀ ಹಿಂಗ್ ಮಾಡನ್ರಿ ಒಂದ ಮ್ಯರ್ ಬರ್ತಿರಏನೋ ಅಂತ ಹಂಗಿತ್ ಕೊಡಕ್ ಹೋಗಬೇಡ
ಹೌದುನು
ಹಾ ನಾನಗೆ ಕೇಳಿದೆ ಹಿಂಗಣ್ಣ ಈ ಇಂಥವ್ರು ತಗೊಂಡೀವು ಹದಕ್ಕ ಅವ್ರು ಗುಲ್ಬರ್ಗದಾಗೆ ಇರ್ತಾರೆ ಬರೀ ಲೀಸ್ುಯಾಕೆ ಅಷ್ಟೇ ಬರ್ತಾರ ಸುಮ್ಮ್ನೆ ಡಿಲೀಟ್ ಮಾಡಿಸ್ತೇನ ಅಂತಂದು ಆಯಿತಾ ಮತ್ತುತ್ತ ಅದೊಂದು ಅವ್ರು ಫೋನ್ ಮಾಡಿ ಮಾಡಿ ಕನ್ಫರ್ಮ್ ಮಾಡ್ಕ್ಯಾಕ ಅಂತಂದು ಮಾಡ್ತಿತ್ತು ಅವ್ರ ಮಾಡ್ತೇವಂತ ಹೇಳ
ನ ಅವ್ರಿಗೆ ಹೊಲ ಹೊಲ ಮಾಡೋವ್ರಿಗೆ ಈ ಕೇಳ್ತೀನಿ ಕೇಳಿ ಕನ್ಫರ್ಮ್ ಮಾಡ್ಕೋತೀನಿ ಇಲ್ಲ ನಾ ನೀವು ಬನ್ನಿ ಕನ್ಫೆಂಟ್ ಫಾರ್ಮ್ ಕೊಟ್ಟ ಹೋಗ್ರಿ ನಾಳೆ ನಾ ಬರ್ತಾರ ಸಿಗ್ನೇಚರ್ ಮಾಡಸ ನಿಮ ಕೊಡ್ತೀವಿ ಅಂದ್ರ ಕೊಡೋದು ಇಲ್ಲ ಡಿಲೀಟ್ ಮಾಡ್ಸಿ
ಆಟೆ ಡೀಲಿಟ್ ಮಾಡ್ಸಗೋದ್ರು ಭಾಳ ಕಮ್ಮ್ ಆತ ಇವಲ್ಲಾ ನೋಡ್ರ ಇನ ಹೆಚ್ಚಿ ತಗೊಂಡಿ ಬ್ರೇ ಕರೆಕ್ಟ್ ಆರ್ ಆರ್ನೂರ್ ಎಕ್ರ ಆದ್ರೆ ಹೆಂಗೌದಲ್ ಇನ ಹೆಚ್ಚಗರ್ ತಗೊಂಡಿ ನಿನು ಎಷ್ಟ ಆಗ್ಯ ಅಂದೆಲ್ಲ
ಅಲ್ಲಿದ್ದವರು ತಗೊಂಡನ
ಹ ಇನ್ನ ಏನೇನ್ ತೆಗಿತಾರನ ಅವರು ಪ್ರಾಜೆಕ್ಟ್ ಹದ್ನೈದ ಸಾವರ ಕೊಟ್ಟ ಅದಕ ಇಟ್ರನ ಅವ್ರ ನೋಡನ್ ಬಂದಂಗ ಮಾಡ್ಕೊತ ಅದಕೇನ್ ನಿಮ್ ಎಲ್ ನೀವ ಎಲ್ಟು ಎಲ್ಲ ಹೇಳನ ಅಂತ ಮಾಡಿದ್ದನ ಇಬ್ರ ಹಾಕ್ಯಾರ ಇದು ತಿರುಪತಿ ಸರ್ ಒಬ್ರು ಇವರು ಇ ಶ್ರೀಸಲಣ್ಣ ಒಬ್ರು ಇಬ್ರೇ ಹಾಕ್ಯಾರ್
ಹೌದ ತಿರುಪತಿ ಸರ್ ಹಾಕ್ಯಾರ ಮತ್ತ ಆ
ಅದೇ ನಾ ಮೇಲೆಟ ಒಬ್ಬ ಆಕ್ಯನ್ ಇಬ್ಬ್ರಾಕರ್
ಹ
ನಿಮ್ಮೆಲ್ಟು ಗಪ್ಪ ಆಯಬಿಟ್ಟಾನೇನ
ನನ್ಗೆ ಎರಟು ಸಾಯಂಕಾಲ ಫೋನ್ ಹಚ್ಚಿದ ಅಚ್ ನಿಮ್ ಕಾಡ್ಕೊಂಡ್ರೆಷ್ಟ ಅಷ್ಟ ಆಗ್ಯವ್ರಿ ಅಂದ ಐನೂರ ಹದ್ನಾರ ಆಗ್ಯವ್ರಿ ಸರ್ ಮಾಡ್ಕೋರಿಿ ಮೇಡಮ್್ರೀ ಏನ್ ಅವಸರ ಇಾ ಮಾಡ್ಕೋರಿ ಮಾಡ್ಕೋರಿ ಸ್ಲೋ ಆಗಿ ಮಾಡ್ಕೋರಿ ಅಂದ
ಮತ್ತ ಅವರು ಟಾರ್ಗೆಟ್ ಕೊಟ್ರ ನಿಮ್ಮ ಮಲ್ಟು ಸ್ಲೋ ಅಂದನಾ
ಆ
ಅವ್ರ ಟಾರ್ಗೆಟ್ ಕೊಟ್ರ ನಿಮ್ ಎಲ್ಟು ಸ್ಲೋ ಅನ್ನ
ಹ್ಮ ನಮ್ ಎಲ್ಟು ಆಯ್ತಲ್ರಿ ಮೇಡಮ್ ಅವ್ರ ಇನ್ನೊಂದ್ ಎಷ್ಟ್ ಉಳ್ದಾವ್ರಿ ಅಂದೆ ಅಂದ ಒಂದು ಮೂವ ನಲ್ವ ಮೂವತ್ತು ಆಗ್ಬೋದ್ರಿ ಸರ್ ಏನ ಇಲ್ಲಾ ಅಂದ್ರರು ಅಂದೆ ಆಯ್ತ್ು ಸ್ಲೋ ಆಗ ಮಾಡ್ಕ ಗರೆಯಿಂದ
ಹ್ಮ್ ಹ್ಮ
ಟೈಮ್ ಆಯ್ತ್ ಮಾಡ್ಕೋರಿ ಮೇಡಮ್ರಿ ಅಂದ ಆಯ್ತ್ ರರಿ ಸರಿ ನಾಳೆ ಅನ ಮುಗಿಸಕೊಡ್ತೀನ್ ರೀ ನಾನನ್ ಅೆ ಆಯ್ತು ಮಾಡ್ಕೊರಿ ಮೇಡಮ್ ಅವರಿ ಅಂತ ದಪ್ಪ್ನ
ಹ್ಮ್ ಆಯ್ತ್ಲಲ್ತಾ ಇಲ
ಸರಿ ಸರಿ